ಏ ಹೊರಗಡೆ ಬಂದಿವ್ರಿ.
ಏನ್ ನಡದದ್ರಿ.
ಏನಿಲ್ಲ ಅಗಳೆ ಪೋನ್ ಹಚ್ಚಿದ್ ಬಿಜಿ ಅಂತ್ ಬಂತು ಅದಕ್ಕೆ ಈಗ ಹಚ್ಚಿದೆ.
ಹ್ಮ ಅದಕೇರಿ. ಅಮಿತುಕ್ ಮಾಡಕ್ ಆಗಿಲ್ ರಿ. ಏನಾದ ಯಾವಾಗ ಬರ್ತಿ ಬೆಂಗಳೂರಿಗೆ ಯಾವಾಗಿಲ್ ಎಷ್ಟ ದಿನ ಆಯ್ತ್. ತಿ ಹೋಗಿ ನಾಲ್ಕೈದು ದಿನ ಐತ ಯಾವಾಗ್ ಬರ್ತ ಅಂತ ಹಚ್ಚಲ್ರಿ.
ಹೌದಾ ಅದೆ ಮತ್ ನಿಂಗೆನ್ ಹುಡುಗಿದ ಎನ್ ಲಗ್ನಕ ಹೋಗ ಕೇನ.
ಹೋಗ್ಬೇಕ್ರಿ ಹಿನ್ನ ಇನ್ವಿಟೇಶನ್ ಕೊಟ್ಟಿಲ್ರಿ ಕಾರ್ಡ್ ಯಾವ್ದ ಅ ಫೋನ್ ಮಾಡಿಲ್ರಿ.
ಹ್ಮ್ ಮಾಡಂಗಾರ್ ತೋ.
ಅದೇ ಮಾಡಿದ್ರ ಹೋಗಮ್ರಿ ಬರ್ತಿರಿಲ್ ನೀವು.
ಏ ಬರ್ತತಿವ್ರೀ ಅವ ಮತ್ ಅವ್ ಒಬ್ಬ ಆತನಲ್ರಿ ಹೆಂಗ್ ಬಿಟ್ಟ ಹೋಗಕ್ ಬರುತ್ ದೋಸ್ತ್.
ಕರ್ಕೊಂಡ್ ಹೋಗಮ್ರಿ ಹಂಗ್ ಬುಟ್ಟ ಬರಾಕ್ ಬರ್ತದೆನ್ರಿ ಏ ಬಲ್ ಹಾ ನಿಂಗೆನ್ ನುಡಿಗಿನ. ಹ್ಮ್ ಕರ್ಕೊಂಡ್ ಹೋಗ್ಂಬ್ರಿ ಬರ್ಲಿಲ್ಲ ಅಂದ್ರ ಎನ್ ಮಾಡೋದ್ ಸುಮ್ನೆ ಅಲ್ಲಿಗ್ ಹೋಗ್ ಇಲ್ಲಗ್ ಹೋಗ್ ಅಂತ್ ಕರ್ಕೊಂಡ್ ಹೋಗಂ ರಿ ಗಾಡ್ಯಾಗ್ ಕುಡ್ಸ್ಕಂಡ್.
ಪುರಾ
ಏನ್ ಮಾನಸಿಕ್ ಅದ ರಿ ನಮ್ ಹಣೆಬರಹ ಅನಕಬೇಕ್ರಿ ನಮ್ಮದಲ್ಲ ಅಂದ ಗೇಸಿ ಆಯಿತ್ ಒಳ್ಳೇದ ಎಲ್ಲಿ ಇದ್ರು ಕುಸಿ ಆಗಿರೊದ ಅಂತ್ ಬುಟ್ಟ ಆರ್ ಏಷಿಗ ಬಂದ್ ಬುಡೋದ ಅಕಡಿ ಅಷ್ಟೇ ರಿ.
ಏನ್ ಮಾಡ್ತಾವ ಪಾಪ ಐದಾರು ವರ್ಷ ಲೆಸಿಂಧ್ ಲವ್ ಮಾಡಿತ್ ಅದನ್.
ಏನ್ ಎಲ್ಲಾ ಹುಡುಗೆರ್ ನಮ್ ನ ಆ ನಮಗೆ ಸಿಗ್ತಾರ ಬಿಟ್ಟರ್ ಎನ್ ದೇವ್ರ.
ಹ್ ಹ್ಮ.
ಹ್ಮ್ ಓ ಬುಟ್ಕೊಂಡ ಇದೆರಿ ಮತ್. ಇದೇ ನಾವ್ ನೋಡಿವಲ್ರಿ ಎಲ್ಲಾ. ಹ್ಮ್ ಏನ್ ಮಾಡ್ತೀರ ಅವ್ರ ಮನ್ಯಾಗನ ಏನ್ ಮಾಡ್ತರಿ ಹಂಗೆ.
ಹೇಳ್ಬೇಕ್ರಿ ಆಗಲ್ಲ ನೀ ಮೊದ್ಲೇ ಹೇಳ್ಬಿಡಬೇಕಿತ್ತ ಪಾಪ್ ಅವ್ನಿಗ.
ಎಲ್ಲ ಮಾಡ್ಕಬೇಕಂತೆ ಮಾಡ್ತಾರಿ ಎಲ್ಲಾರ ಏನ್ ಮತ್ರಿ ಮತ್ತ
ನೋಡಿ ಅವನ ಜೀವನ ಹೆಂಗ ಈಗ ಮುಂದ
ದೇವ್ರ ಅವ್ರಿಗ ಎಲ್ಲನ ಮೇಲೆ ಬರ್ದತನ್ರಿ
ಹ್ಮ್
ಹೋ ಇವ್ರಿಗೆ ಇವ್ರ ಅಂತ ಬರ್ದಿರ್ದನ್ರಿ
ಹೌದೌದು
ಹ್ಮ್
ಏ ಮಾಡ್ತಾ ಯಾಪಾ ಫಸ್ಟ್ ಲವ್ ಮಾಡಿರುತ್ತ ಪಾಪ
ಮರಡಿ ಮತ್ತೆ ಅಲ್ಲಾ ನಾವನ್ ಆಡವ್ರ ಇವಾಗ ನಮ್ಗೆ ಸಿಗ್ತಾರ ಅಂತ ಯಾವ್ದು ಕನ್ಫರ್ಮ್ ಇಲ್ಲ ಅಲ್ರರಿ
ಹೌದೌದು ಇದ್ದ ತೃಪ್ತಿಪಡಬೇಕು ಆರಾಮ್
ಹ್ಮ್
ಹಾಮ
ಅದಕ್ಕೆ ನಾ ಓ ಪಸ್ಟ್ ಜೂನ್ ಜುಲೈ ಪಫಸ್ಟ್ ಒ ಆದ ಅಂತ ರೀ
ತ್ತ
ಹ್ಮ್ ಇನ್ನ ಹೇಳಲ್ರಿ ಯಾವ್ದ ಸ್ಟೋರಿ ಅದ್ ಹಾಕ್ತಾರೀ ಇಷ್ಟಗ್ರಾಮದಾಗ
ಹ್ಮ ಏಳರಂಗತಗೊ
ಇ ಸಿಕ್ಸ್ ಡೇನ್ಸ್ ಹಾಕಿದಾಳ ಮನೆರಿ ನೀನ್ ಇವತ್ತು ಆಕಲ್ರಿ ಇವತ್ತು ಇನ ಆರು ದಿನ ಅಂತ ಅಕ್ಯಾಲರಿ
ಎಳೆಲ ತೊಗಪ್ಪಾ ಆರಾಮಾ
ಹ್ಮ ಹೇಳಿದ ಹೋಗ್ ಬರಬೇಕು ಹೇಳೇಲ್ರಿ ಏನ
ಏಳಂಗಳ ಆರಾಮ
ಹ್ಮ್
ಹೌದೀಲ್ಲ
ಹ್ಮ್ ಹೇಳಂಗ ಹಾಳ್ರಿ ಇಲ್ಲಿದಾಗ ಹೇಳಿದರ ಹೋಗಿ ಬರತ್ತಿದ್ದೀವಿ ರೀ ಮತ್ ಊರ್ ಕಡೆ ಆ ಕಡೆ ಈ ಕಡೆ ಹೋಯ್ ಅ್ರ ಮತ್ ಹ್ರಕ್ ಆಗಲ್ರಿ ಅಷ್ಟೇ ರೀ
ನೀ ಯಾವಗ ಹೋಗಬೇಕು ಬೆಂಗಳೂರಿಗೆ
ಹೋಗ್ಬೇಕ ಇನ್ನಂದ ಎರಡು ಮೂರು ದಿನ ಅಂತ ಆದ್ರೆ ಅವ್ರು ಹೇಳಿದ್ರರು ಅಂದ್ರರು ಲಗ್ನ ಮುಗಿಸಿಕೊಂಡ ಹೋಗಬೇಕ್ರಿ
ಏಳಂಗಳ ತೋ ಆರಾಮ ಆರಾಮ
ಹ್ಮ್ ಈಲ್ಲರಿ ಮಸೇಜ್ ಅಷ್ಟೇ ಓವರ್ ವು ನೋಡ್ತಾಲ್ ರಿ
ಹ್ಮ್ ಹ್ಮ್ ಕ್ಲಾಸ್ ಮುಟ್ಟ ಅಂದ ಹೇಳತಾಳ ತೋ ಆರಾಮ್
ಹ್ಮ್ ಹ್ಮ್ ಹ್ಮ್ ನ್ ಮಾಡ್ತಲ್ರಿ ನೋಡ ಮಾಡ ಅಂದ್ರೆ ಹ ಬರ್ವಕ್ ರೀ
ಹ್ಮ್
ಮಾಡಿಲ್ಲಾ ಅಂದ್ರೆ ಗಏನ್ ನೋಡ್ರಿ ಮತ್ ನಾವು ನಮ್ ದಾರಿ ನೋಡ್ಬೇಕಲ್ರರಿ ನಮ್ ಜೀವನಕ್ಕ
ಹೌದೌದು ಹೋಗಬಕ್ ರೀ ಕ್ಲಾಸ್ ಮೇಟ್ ಕಾಲಲಾ
ಹೇಳಿದ್ರರು ಹೋಗಬೇಕಲ್ರಿ ಹೇಳಾರ ಹೆಂಗ ಬತ್ರಿ
ಹೌದೌದ ಏ ನಾಳೆ ನಡ್ದಿತ್ತಾನ ಹೇಳಳ್ಂಗಗಳ ತ
ನಾಳೆ ನಾಳ ಒಂದು ಒಂದ್ ನಾಲ್ಕ ದಿನ ಮುಂಚೆ ಹೇಳಿದ್ರೆ ಇರ್ತಾರಿ ಹೋಗೋರು
ಹ್ಮ್ ಬೆಳಂಗಳ ತ ನಾಳೆ ನಡ್ದು ಇನ್ನೊಂದ ನಾಲ್ಕಕ್ ದಿನ ಉಳಿತತದಲ್ಲ
ಹ್ಮ
ಅಂದ್ರೆ ಒಬ್ಬೊಬ್ಬ ನಾಳ ಇಲ್ಲ ನಾಡ್ದ ಇಂದ್ರ ಇವತ್ ಹೇಳ್ತಾರ ನಾಳ ನಾಳ ಬರಿ ಪಾಲ್ ಅಗ್ನಕ ಅಂತ
ಏನ್ ನೋಡನ್ರಿ ಹ್ಮ್ ಅವತ್ತು ನನ್ ನಮ್ ಫ್ರೆಂಡ್ ಒಂದ್ ಮದ್ ಒಂದ್ನೇ ತಾರೀಕು.
ಯಾರ್ದು
ನಮ್ ಫ್ರೆಂಡ್ ನಮ್ ಜೊತೆ ಇರ್ತನ್ ರಿ ಅವ ಬೆಂಗ್ಳೂರಗ
ಹಾಂ ಹಾಂ.
ಇಲ್ಲ ಮದ್ವೆ ಆದ್ರೆ ಹಲ್ಗರ ಏನ ಇಲ್ಲ ಆದ್ರೆ ಮದ್ವೆ
ಯಾವ್ ಊರಾಗ
ಯಾವದೇ ಆದ್ರ ಇಲ್ಲಿ ಊರು ಆ ಊರಾಗ ಆದ್ರಿ..
ಆಯ್ತು ಅಡ್ಡು ಮುಗಿಸಸಕೊಂಡು ಹೋಗ್ಂತ್ತು ಆರಾಮು
ಅದ ನತ್ತಾದ್ರೆ ಅದ ನಾ ಹದ್ದತ್ ಯಕಡೆ ಹೋಗಬೇಕ ಅಂತ ಒಂದ
ಪಾರ್ಟಿ ರೊಕ್ಕಸಂಬ.
ಅದೇ ಇಸ್ಕಾಮ ಬರ ಹೇಗೆ ಹೆಂಗಾದ ದುಡ್ತಾಳ್ರೀ ಯಾಕೆ
ಹ್ಮ್ ಆರಾಮ್ ಏನ ಮಾಡ್ತ. ಪಾರ್ಟ್ ಟೈಮ್ ಜಾಬ್
ಅೀ ಕಂಪೂರ್ ಆಧಾರ್ ಅದು ಆನ್ಲೈನ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಆಗ್ತಾನ್ ರಿ
ಹೌದೌದು ಇದು ಪರದೇಶ ಇದ್ದ ಅಲ್ಲ ಪಾರ ಇದೆ
ಪಾರಣ
ಅಂ
ಏನ ಆಗಲ್ರಿ ಪರದೇಶನ ಒಂದ್ ಫೀಲಿಂಗ್ ಅಂತ ಇರ್ತಲ್ರರಿ
ಏನ್ ಪಾಪಾ ಅದಕ್ಕ ಸತ್ಯನಾಶ ಮಾಡಿ ಜೀವನ ಹೌದಿಲ್ಲ
ಸತ್ತನಸ್ ಮಾಡಿದ್ರಲ್ರಿ ಮಾಡ್ಕೊಂಡಿವವ್ರಿ ಅಷ್ಟೇ ಮತ್ತ ಏನಲ್ರಿ
ಮತ್ತೆ ನಡ್ರಿ ಸಮಾಚಾರ
ಏನಿಲ್ಲ ಎಲ್ಲ ಹೇಳ್ಬೇಕ್ ನೀವೆ ಮತ್ ನೀವ್ ಬರದೇನ್ರಿ ಲಗ್ನಕ್ಕ ನೀವ್ ಬರದನ್ ಲಕ್ನಕ್ಕ ಮತ್ತ ಅದೇ ರೀ ನಮ್ಗೂನು ಹೇಳ ನಾವನು ಬರ್ ರಿ ಅಷ್ಟೇ ಹೋಗ್ತತಿರಿ ಏಲ್ಲಾದ್ರೂ ಹೇಳ್ದಾಗ ಹೋಗಲ್ರ.
ಎಲ್ಲಿ ಮದರಿ ಕೆದಾಗಾದಂತನ ಹ್ಮ್
ಬೆಂಗಳೂರು ಅಲ್ಲೇ ಇರ್ತಾನಅತ್ರಿ ರೇಡಮ್ ಕೆಸ ಮಾಡತಾನಂತ್ರಿ ರೇಡಮ ಕೆಲ್ಸ ಮಾಡ್ತ ತುಡು ಹಂತ ಬೆಂಗಳೂರು ಆಗೆ
ಓ ಅಂದ್ರೆ ಬಿಸ್ನೆಸ್ ಬಾರಿ ಆದತ್್ರೀ ಮತ್ತೆ
ಇ ಪಡಜಮ್ಮ ಅವ ದ ಆಬ
ಹೌದೌದು
ಹ್ಮ್ ಆತ್ರಿ ಅಲ್ಲ
ಇಬ್ಬರು ಏಡ್ ಗಳು ಸಂಗಾರ ಅವ ರೊಕ್ಕನು ಯಾವ್ದಿಲ್ಲ
ಹ್ಮ್
ಹೈರಾಣದ ಮತ್ತತ್ ಜೇವನ
ನ್ ನಡಸ ನಡ್ಸ್ರ ಅಗಲ ರಿ ಜೀವನ
ಹ್ಮ್ ಈ ಪಾರ್ಕ್ಸ ಜೀವನಸ ಸತ್ಯನ್ಾಸ ಮಾಡಿದರು
ಏನ್ ಮಾಡ್ತನ್ ನೋಡ್ರಿ ಹಂಗೆ ಯಾರ ಯಾವ ಸಿನಸ್ ಮಾಡಕ್ ಆಗಲ್ಲ
ಏ ಹಂಗ್ಯ ಅದ್ರೀ ಅವ್ರು ಮತ್ ಅವ್ರ ಕುೂಂತ ತಾಳು ಮಾಡಿದಂಗೆ ಪಾಪ ಪಾರ್ಗ
ಹ್ಮ್ ಎಲ್ಲ ಹೋಗ ಬಿಟ್ಕೊಂಡಿದ್ರ ನಾವನು ಮಸ್ತ್ ಟ್ರೈ ಮಾಡಿದ್ರಿ ಎಲ್ಲ ಕ ಟ್ರೈ ಮಾಡಿದ ್ರ ಆಗಲ್ರಿ ಮತ್ ಲಾಸ್ ಹ್ ಎಲ್ಲ
ಹೌದೌದು ಏನ್ ಮನೆ ಒ ಜೊತೆಡೆ ಇದ್ದಿರುತ್ತೆ ಹೌದುಲ್ಲ ಹೌದೌದು ತಗಿತಾಯಲ್ಲ ಅಂತಲ್ಲ
ಹೇಳ್ರಿ ತಂತ ಹೇಳ್ರಿ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ನೋ ಹೇಂತಾರೆ
ಹೌದು
ಅದಕ್ಕಾಗಿ ಅವರೇ ಬೆಳೆಸ್ರ ಮತ್ತೆ
ಕೇಳ್ಬೇಕತ್ರಿ ಮತ್ತೆ ಬೆಳಸಾರ ಅಂದ್ಮೇಲೆ
ಹರೇ ಬಳಸರ್ ಅವ್ರತ್
ಸಾಯ ಜವಾಬ್ದಾರಿ ಕೊಟ್ಟಿದ್ರ ಅಂದ್ರಂಜಾ ಪಾಪ ಗುರುಜನಾ
ಹ್ಮ್ ಅದ ನಾವ ಒತ್ತಡ ಜಾಸ್ತಿ ಒತ್ತಡ ಮಾಡಕೊಳ್ರಿ ಮತ್ತೆ ಒತ್ತಡ ಮಾಡ್ರಿ ಏ ಒ ಮಾಡ್ಕಂತ್ರ
ಏ ಹದ್ರೀ ಮತ್ತ ಯಾರ ನಂಬಕ್ ಆಗಲ್ಲ ಈಂಗ ಕಲ್ದಾಗ ಯಾರ್ ಹೆಂಗ
ಹ ನಾಳೆ ದಿನ ನಮ್ಮ ಹುಡ್ಗನೆ ಚೇಂಜ್ ಆದ ಹಾಕಿನ ಚಂಜ್ ಆದ ಏನ್ ಮಾಡ್ತಾರೆ
ಹ್ಮ್ ಹ್ಮ್
ಅದಕ್ಕೋಸರ ನಾವ್ ಮಾತಾಡ ಮಾಡ್ರಿ ಮತ್ತತ್ ನೀವ್ ಮಾ್ತ್ ನಡ್ರಿ ಹಂಗ ಹೆಂಗ ಆಕತ್ ಮದ್ೆ ಆದ ಈಗ
ಹೌದೌದು ಅಲ್ಲಿ ಕೂಡ ಪಾಪ ಆರಾಮ್
ಆಗ್ರಿ ಆಗಲ್್ರಿ ಆಗದೆಲ್ಲ ಒಳ್ಳದಕ್ಕೆ
ಹ ಅವ್ರ ಎಲ್ಲಿ ಕಂಪೋರ್ಟ್ ಸಿಗತ್ತ ಆಕಡೆ ಹೋದ್ರ ಪಾಡ ಸುಮ್ನೆ ಅವರು ಇವರು ಒತ್ತಾಯ ಮಾಡ್ಕಂತ
ಹ್ಮ್ ಇವಾಗ ಲವ್ ಮಾಡಿದ್ ಮಾಡ್ಕ ಬೇರೆ ರೀ ಮನೆಾಗ ಹೇಳ್ದ್ ಮಾಡ್ಕೋ ಬೇರೆ ರೀ
ಹಾ
ಕೆ ಲವ್ ಮಾಡ್ದ ಮೊದಲಿಂದ ಅರ್ಥ ಮಾಡ್ಕೊಂಡ ಇದ್ದಿರ್ತನ್ರೀ ಇವು ಸಡನ್ಲಿ ಮದ ಫಕ್ಸ್ ಮಾಡಿ ಅರೇಜ್ ಮಾಡ್ರ ಅವ್ ಅರ್ ಮಾಡಕ ದಸ ಎಡುರ್ಷ
ಈಗ ಆಯ್ತು ಈಗ ಏನ್ ಅರ್ಥ ಮಾಡ್ಕಲ್ರಿೀ ಈಲ್ಲ ಫೋಟೋ ಶೂಟ್ ಆಗಿ ಎಲ್ಲೊಂದ ನಾಲ್ಕೈ ದನ್ದಲ್ಲ ಆ
ಹ್ಮ್ ಇವಾಗ ನಾಳೆ ದಿನ ಮದ್ವೇ ಆದ್ಮೇಲೆಂದ ಫೀಲ್ ಅಂತ ಇರ್ತಲ್ರಿ ಗಿಲ್ಟ ಅವ್ರಿಗುನು ಅವನು ಮದ್ವೇ ಮಾಡಕ ಚಲೋ ಇರ್ತತ್ತಲ್ಲಾ ನಾಳೆ ಪ್ರಾಬ್ಲಮ್ ಆದಾಗ
ಪಗ ನೀವ್ ನೀ್ ಮಾಡಕೊಂಡಂದ್ರೆ ಏನ ಹಾ ದುಡಿ ಆಯತು ಏನ ಆಂತರ್ಲ
ತಿಗಿ ತ ಹೆಂಗ್ ಮಾರ್
ಆ ದುಡಿಬೇಕಾಗತಾವ
ಹ್ಮ್
ಯದಕತ್ರಿ ಕೆಲ್ಸ ಎಲ್ಲ ಏನಿಲ್ಲ
ಹ್ಮ್ ಯನಿವತ್ರ ಕೆಲಸ ಅಲ್ಲ ಏನ್ರ
ಹ್ಮ್ಾ ಬೈ ಚಾನ್ಸ್ ಸಾಧಾರಣ ಆಗಧಾರ
ಹ್ಮ್ ಸಾಸ್ತದಲ್ರಿ ಮತ್ತೆ ಯಾವ ಹಣೆಬಾರ್ದಾಗ ಇರ್ಬಲ್ರಿ ಬರ್ದ ಇರ್ಬೇಕಲ್ ನಮ್ಮಣ ಬರ್ದ ಹ್ಮ್
ನಾವೆಲ್ಲ ಎಂತೀವಿ ಎಲ್ಲ ಒಟ್ಟಣೆ ಬರದಾಗ ಇರ್ಬೇಕು
ಹದು
ಹಾ ಮತ್ತೇನಡದಾರ
ಹೇಳ್ಬೇಕಲ್ಲ ನೀವ್ ಏನಲ್ರಿೀ ನಮ್ದಂತ್ರ
ನಮ್ದ ಏನಲ್ಲ ಅಡಪಾ
ಅದೇ ಏನ್ ಹೇಳದ ನ ಹ್ಮ್ಊರ ಏ ಹೇಳೋದ ಊರಾಗ ಏನ್ ಹದು
ಏನಲ್ ನೋಡ್ರಿ ಆಯ್ತು ಇವಾಗ ಮೀನಾ ತರಕೆಹೋಗೋಡ್ಡಯ್ದೆ ಬಂದಿದ್ದೆ
ಹ್ಮ್ ಹ್ಮ್
ಬಂದು ಅದೇ ನೀನ್ಫೋನ್ ಹಚ್ಚಿದ ಅದಕ್ಕೆ ನಿನ್ ಕೂಡ ಮಾತಾಡಕಾ ಇದನಿ
ಹ್ಮ್ ಹ್ಮ್ ಅವಾಗಲಾಚ್ಚಿದ್ದಲ್ಲ ನಾ ಸಲ್ಪ ಬ್ಯುಸಿ ಇದ ಬಸ ಎ ಯಾಗಟ
ಹೌದೌದು ಇಲ್ಲಿ
ಹ್ಮ್ ಊಬರಾಗ್ಯವ್ರ ಇಲ್ಲ
ಹೌದು ಶಪರಬಾಗ
ಇಡ್ರಿ ಮತ್ತ ಹೋಗ ತ್ತು ಊರಿಗೆ ಹೋಗಬಬೇಕ ಸ್ವಲ್ಪ ನಮ್ಮ ಮಾಮಾರ್ ಊರಿಗೆ ಇರ ಸಾಯಂಕಾಲ ರಾತ್ರಿಗ್ ಹೋಗಬ್ರಿ ಒಂದ್ ಒಂಬತ್ತತ್ತು ಗಂಟೆ ಹಂಗ
ಯಾವರಿಗೆ
ಹೈ ಕೊ ಬ್ರ ನ ಮಾ ಹೋಗಗ ನಮ್ಮ ಮಾಮ ದೇವರು ಹೇಳ್ತ ನೋಡ್ರಿ
ಹಾ
ಹ್ಮ ಹೋಗಬಬೇಕ ರೀ ಹೋಗ ಬರ್ಬೀ ರಾತ್ರಿ ಹತ್ತ ಹನ್ನಂದಕಂಗ ಓತನ್ರರಿ ರಾತ್ರಿ ಹತ್ತ ಹನ್ನೊಂದ ಹೊತನ್ರಿ ಹೋಗಲ್ರಿ
ರ್ ಮತ್ ಅವ್ರದ್ದ ಹೆಂಗಗೆ
ಅದ್ರ ಎಲ್ಲ ಪಾರ್ಟಿ ಗೇಡಿ ಮುಗಸನ್ ರಾತ್ರಿ ಹನ್ನೊಂದು ಗಂಟೆ ಹದ್ತನ್ ನಮ್ಗೆ ಲೇಟ್ ಆದ್ರರು ಪರಲ್ರಿ ಆರಾಮ ಬೆಳ ಬೆಳಂಜ ಮೂರು ಗಂಟೆ ಸವಾರ ಆಗ್ತ ರೀ ಬೆಳಿಗ್ಗೆ ಹಾಗಡ್ರಿ ಆರಾಮಾಗಿ ಬೆಳಗ್ಗಿಂದ ಮೂರು ಗಂಟೆ ಸಾವಾರ ಆಗ್ತ ಆರಾಮ ಬ ಎರಡ್ ಗಂಟೆಗೆ ಬಿಟ್ರ ಪರ ಹ್ಮ್ ಅದಕ್ಕೊ ಸುಮೇನೇರಿನಾವು ಪಾರ್ಟಿ ಗಿಟ್ಟಿಮುಗಿಸ್ಕೊಂಡು ಹೋಗ್ಬೇಕಂತೀವರಿ ಏ ರಾತ್ರಿ ಒಂದ್ ಗಂಟೆ ಆಗ್ಲಿ ಬಿಡ್ರಿ
ಹಾ ನೆಡಿತಾ
ಹ್ಮ್ ಅದಕ್ಕೆ ನಾ ಸುಮ್ನೆ ಯಾವು ವರ್ಷ ವರ್ಷ ಹೋಗ್ತವಲ್ರರಿ ಅಲ್ಲಿಗೆ
ಯಾವ ಊರೀಗೆ ಹೋಗಬೇಕು
ಐಗೋರ್ಗೆ
ಹ್ಮ್ ಇಲ್ಲಿ ಹತ್ತಿ ಕೊಡ್ರ ಮಾಡಡ್ರಿ ಹ
ಹಾ ಹಾ ಹತ್ತ ಕೂಡದ ಐ ಆಯ್ತು
ಹ್ಮ ಹ್ಮ್ ಅಲ್ಲಿಗೆ
ಹ
ಏನೊಂದ್ ಇಪ್ಪತ್ತೈದು ಕಿಲೋಮೀಟರ್ ಅರ್ಧ ತಾಸು ಒಂದ್ ತಾಸ ದಾರಿ ರೀ ಹ್ಮ
ಹೌದೌದು
ಹ್ಮ್ ಅದಿಗೆ ಸಾವ ಆತ್ತಲ್ರಿ ಅವ ಬರ್ಬ್ರೀ ಸ್ವಲ್ಪ ನಮ್ಮ ಸ್ವಲ್ ಬೇಡಿಕೆಗಳು ಆವ್ರಿ ವರ್ಷ ನೆಕ್ಸ್ಟ್ ವರ್ಷ ಬರ್ತವಿ ಅಂತ ಸ್ವಲ್ಪ ಬೇಡ್ಕೆ ಬಂದಿವವ್ರೀ ಹ್ಮ್ ಹ್ಮ್ ನಾವು ನಿಂಗೆ ಏನ್ ಮಾಡ್ದ್ ನೋಡ್ರಿ ಅದೇ ಊರಾಗ ಎಲ್ಲ ನೋಡಿ ಅದು ನೋಡಿ ಹಿಂಗೆ ನಮ್ದು ನಿಮ್ದು ಹೆಂಗಾಯ್ ಹಂಗ ಕುಂದಿದ್ದಿ ಏನ್ ಮಾಡ್ತರಿ
ಹೌದೌದು
ಹೌದು ಸುಮ್ನೆ ಹೋಗ್ ಬರ್ಬೇಕು ಅಂತ ಒಂಟಿರಿ ಹೊಯಿ ಬರಬೇಕು ರೀ ನಾವು ಹ್ಮ್
ಸರಿ ತೋರಿ ಎಲ್ಲಾರ ಆರಾಮಾರ
ಆರಾಮ ಎಲ್ಲ ಆರಾಮಾರ ನಿಮ್ಮನೆ
ಹಾ ಆರಾಮ್ ನೋಡಿ ಎಲ್ಲಾರು
ಹ್ಮ್ ಸರಿ ತಕೋರಿ ಆಮೇಲೆ ಮಾಡ್ತೀನಿ ತಕೋರಿ ಹ ಆಯ್ತು ಹ